ಹಲೋ ಹೇಳ್ರಿ ಶರಣವ್ರೇ.
ಹ್ಮ್ ಅರಾಮ್ರಿ ಅಮ್ರೇಗೌಡರೆ ನೀವ್ ಅರಾಮದಿರಿ.
ಹಾ ಅರಾಮದಿವ್ ನೋಡ್ರಿ ಏನ್ ನಡ್ದಾರಿ ಕೆಲ್ಸ.
ನಂದೇನಿಲ್ರಿ ನಿವ್ ಊಟ ಅಯ್ತ್ರಿ ಮಧ್ಯಾಹ್ನ ಎಲ್ಲ.
ಹಾ ಮಧ್ಯಾಹ್ನವೆಲ್ಲ ಊಟ ಮಾಡಿ ನಿಮ್ದೇಲ್ಲ ಊಟ. ಹಾ ಸಾಯಂಕಾಲ ಚಾ ಆಗೆ ನಾವ್ ಕುಡಿಯದು.
ಹ್ಮ್ ನಿಮ್ ಹೊಸ್ತಿಲ್ನೆಲದಲ್ಲಿ ಚಹಾದು ಸೌಲಭ್ಯನೂ ಇದೆ ಏನ್ರಿ.
ಹಾ ಪ್ರತಿ ದಿನ ಹಾಸ್ಟೆಲ್ ನಲ್ಲಿ ಚಾಲ ಸೌಲಬ್ಯ ಇದೆ.
ಹ್ಮ್ ನಮ್ಮ್ ಹೊಸ್ತಿನದಲ್ಲಿ ಕೊಡ್ತಾರೀ ಕೆಲವಂದಿನ ಕೊಡ್ತಾರೀ ಕೆಲವಂದಿನ ಕೊಡಲ್ರಿ.
ಹಾ ಯಾಕ್ರಿ ಅದೇನು.
ಅದು ಏನೋ ಹೊಸ್ತು ನಿಲದ ಪಾಲಕರದ ಶಿಕ್ಷಕರ್ ಅವ್ರು ತಂದರಿರ್ಬವ್ದು ನನ್ಗೂ ಗೊತ್ತಿಲ್ಲ. .
ಹಾ ಹಾ ಹ ಮತ್ತೇನ್ ನಡ್ದಾ ರೀ ಕೆಲ್ಸ.
ಏನಲ್ರಿ ನಿಮ್ ತರಗತಿಗಳೆಲ್ಲ ಚನಾಗ್ ನೆಡ್ದವಲ್ರಿ.
ಹಾ ಚೆನ್ನಾಗ್ ನೆಡ್ದವ್ರಿ.
ಹ್ಮ ಅದೇ ನಮ್ದು ಇವತ್ತು ತರಗತಿ ಇತ್ರಿ ಇದು ಅ ಪಶು ಪಶು. ಪಶ ಪಶು ಇದೈತ್ ನೋಡ್ರಿ ಅನಿಮಲ್ ಹಸ್ಬೆಂಡ್ರಿ ಹಾ ಪಶು ವೈದಿ. ಹ್ಮ್ ಅದೇ ನೋಡ್ರಿ ಅದು ಇತ್ರಿ ಆ ತರಗತಿ ಒಳಗೆ ಶಿಕ್ಷಕ್. ಕ್ರ ಬಂದಾರೀ ಆ ಶಿಕ್ಷಕ್ರು ಬಂದು ತಕ್ಷಣ ಕ್ಲಾಸಲ್ ಬಂದ್ ತಕ್ಷಣ ಎಲ್ಲರೂ ಎದ್ದು ನಿಂತು ಗೌರವ ಕೊಡ್ತಾರಲ್ರಿ. ಶುಭ ಮುಂಜಾನೆ ಅಥವಾ ಇದು ಮಧ್ಯಾಹ್ನ ಹೇಳುವುದಾಗಲಿ ಹ ಅದು ನಮ್ಮ ನಮ್ಮ. ತರಗತಿಯಲ್ಲಿ ಕುಂತಾಗ ನಮ್ಮ ನಮ್ಮ ತರಗತಿ ವಿದ್ಯಾರ್ಥಿಗಳು ಯಾರು ಅವ್ರಿಗೆ ಗೌರವನೇ ಕೊಟಿಲ್ರಿ.
ಹಾ ತಪ್ಪಗುತ್ತಲ್ರಿ.
ಹ್ಮ ಬಾಳ ತಪ್ಪಗುತ್ರಿ ಇದು ತರಗತಿ ಎಲ್ಲಾ ಮುಗೀತ್ರಿ ಟೈಮು ಎರಡ್ ಗಂಟೆ ಆಯ್ತ್. ತ್ರಿ ಬಿಡ್ಬೇಕ್ರಿ ಆದ್ರೆ ಅವ್ರು ಬಿಟ್ಟಿಲ್ರೀ ಇವತ್ತು. ಬಿಟ್ಟಿಲ್ರಿ ಆದ್ರೂ ಅವ್ರು ತರಗತಿ ಮಾಡ್ಬೇಕು ಸಾಮ ಯದಲ್ಲಿ ಯಾರು ಒಬ್ರು ಕೂಡ ಬರ್ಕೊಂಡಿಲ್ಲ ಅವ್ರು ಹೇಳಿದ್ದು ಪಾಠವನ್ನು.
ಹಾ ಕೆ ಅವ್ರ್ ಮಾಡಿದ್ ಪಾಠದಲ್. ಹಲೋ ಹೂ ನನಗಾಗಿ ಅವ್ರು ಬೇಜಾರ್ಗೊಂಡು ಆರೀತಿ ಮಾಡಿರ್ಬೋದು.
ಬೇಜಾರ್ಗೊಂಡಗರಿ ಅವರು ನಮ್ಗೆ ತರಗತಿ ಬಿಟ್ಟಿಲ್ರರಿ ನಾವು ಅವರು ಒಂದೇವರೆಗೆ ನಮ್ಗೆ ಎರಡು ಎರಡು ಗಂಟೆ. ಬಿಟ್ಟಿಗಿ ಬಿಟ್ಟ್ರೆ ಒಂದವರಿಗೆ ಒಂದು ಗಂಟೆಗೆ ಇದ್ದಿದ್ದತ ಕ್ಲಾಸ್
ಒಂದು ಗಂಟೆಗೆಗಿರೋರು ಎರಡು ಗಂಟೆ ಬಿಟ್ಟಿದರ. ತರಗತಿನಾ.
ಹಾ ಎರಡು ಗಂಟೆ ಎರಡು ಎರಡು ಗಂಟೆಗಳ ಕಾಲ ತಗೊಂಡಿದ್ದಾರೆ ಅವ್ರು ಹ ನಾವು ಊಟ ಮಾಡಿಲ್ರಿ ಇವತ್ತು ಮಧ್ಯಾಹ್ನ ನಾವು.
ಮಧ್ಯಾಹ್ನದ ಊಟನೇ ಮಾಡಲ್ವಾ ಅದಾದ ನಂತರ ಹಾಗೆ ಮ ಮತ್ತೆ ತರಗತಿಗೆ ಹೋಗಿದ್ರ ಊಟ ಮಾಡ್ಬೇಕಾಯ್ತು ಅದಾದ.
ಊಟ ಮಾಡ್ಬೇಕಂತಿದ್ರೆ ಆದ್ರೆ ಡಾಕ್ಟರ್ ದೊಡ್ಡ ಬಸವ ಸರ್ ಅಂತ ಅವ್ರದುು ಇದು. ಪರಿಸರ ಬಗ್ಗೆ ಪಾಠ ಇತ್ರಿ ಪರಿಸರ ಬಗ್ಗೆ ತರಗತಿ ಇತ್ರಿ ಅವರು ಮತ್ತ. ಮತ್ತೆ ಒಂದು ಐದು ನಿಮಿಷ ಐದು ನಿಮಿಷಗಳ ಕಾಲ ಲೇಟ್ ಆಗೋದ್ರನ್ನ ಅವ್ರು ಕ್ಲಾಸ ತಗತಿಯಳಗೆ ಕರ್ಕೊಳಲ್ರರಿ ಅ
ಹಾ ಹಾ ಮತ್ತೆ ತ ಸ್ವಲ್ಪ ಸಮಯ ತಡವಾದ್ರ ಸಾಕು.
ಹ್ಮ್ ಸ್ವಲ್ಪನ ಕರ್ಕೊಳಲ್ರರಿ ಅದ ಆ ತೊಂದರೆಯಿಂದ ನಾವು ಊಟಕ್ಕೆ ಮತ್ತ. ತ್ತು ಊಟಕ್ಕ ಬಂದಲಿಲ್ಲ ಅವರು. ಅವ್ರು ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಕ್ಲಾಸ್ ತಗೊಂಡ್ರು ಎರಡು ಗಂಟೆಗಳ ಕಾಲ ತರಗತಿಗಳನ್ನು ನಡೆಸಿದರ ನಮಗ.
ಹಾ ಮತ್ತೆ ಪ್ರತಿದಿನ ನಿತ್ಯ ಗಂಟೆಗಳ ತೆಕ್ಕಳದ.
ಅಂದ್ರೆ ಎರಡು ಗಂಟೆಗ ಬಿಡ್ಬೇಕಿತ್ರಿ ಅರ ಎರಡು ಗಂಟೆಗ್ ಬಿಟ್ಟಲ್ರರಿ ಎರಡು ಗಂಟೆ ಮೇಲೆ ಮತ್ತೆ ಒಂದು ಹದಿನೈದು ನಿಮಿಷಗಳ. ಗಳ ಹೆಚ್ಚುವರಿ ತಗೊಂಡಿದ್ದಾರೆ.
ಹಾ ಹಾ ಹಾಗಗಿ ನಮ್ಗೆ ಇವತ್ತು ಬಾಳ ತೊಂದರೆ ಆಗಿದೆ.
ಆ ತೊಂದರೆ ಯಾಗಿದೆ ಅದು ಹಸುವಿನಿಂದ ಇದು ತರಗತಿಯವ ತರಗತಿ ಕೇಳಲ್ ಆಗಲ್ರಿ. ಪಾಠ ಕೇಳೋದಾಗಲಿ ಸರಿಯಾಗಿ ಅರ್ಥನೂ ಆಗಲ್ರಿ ಬಹಳ ಅಸುವಗಿರ್ತ. ತ್ತಲ್ರರಿ.
ಹಸಿವು ಹಸಿವು ಒಂದ್ ಕಡೆ ಮತ್ತೆ ಕೂಡೋದುಗುನು ಬೆಳಗ್ಗೆಯದಿಂದ ಸಾಯಂಕಾಲವರೆಗೆ. ಕೂಡ್ಬೇಕಂದ್ರ.
ಹ್ಮ ಬಾಳ ಕಷ್ಟ ಆಗೇತ್ರಿ ಮತ್ತೆ ಏನ್ ಮಾಡಕ್ ಬರಲ್. ರಿ ಇವಾಗ ನಮ್ಗೆಲ್ಲಾ ಇದು ಹಾಜರಾತಿ ಬೇಕಂದ್ರೆ ಕುಂದರ್ ಬೇಕ್ರೀ ನಾವು.
ಹಾ ಆರ್ದ. ಅರ್ಧ ವಿದ್ಯಾರ್ಥಿಗಳು ತರಗತಿ ಹೋಗುವುದೇ ತಮ್ಮ ಹಾಜರಿಯ.
ಹಾ ಹಾಜರಾತಿಗಾಗಿ ಹೋಗ್ತಾರೆ ಅರ್ಧ ವಿದ್ಯಾರ್ಥಿಗಳು.
ನಿಮ್ಮ್ ಮತ್ತೆ ಮತ್ತೆ. ತ್ ನಮಗೂ ಪಶು ವೈದ್ಯಕೀಯ ಬಗ್ಗೆ ಏನೋ ಇತ್ತು. ಮತ್ತೆ ಕೀಟಶಾಸ್ತ್ರದ ಬಗ್ಗೆ.
ಹುಂ.
ಹಾ.
ನಮಗೂ ನಾಳೆ ಕೀಟಶಾಸ್ತ್ರದ ಬಗ್ಗೆ. ಇದುರಿ ರೀ ಎರಡು ಇದರಿ. ಪ್ರಯೋಗಿಕವಾಗಿ ನಾವು ಮಾಡೋದಿದೆ ಏನ್ರಿ.
ಹಾ ಹಾ ನಾಳೆ.
ನಾವೇ ಮಾಡೋದುವೆ ನಾಳೆ ಎರಡು ಗಂಟೆಗಳ ಕಾಲ ಇದೇ ರಿ ಅದು.
ಹಾ ಹಾ ಚಲೋ ಆಲಿ. ಮತ್ತೆ ಏನು.
ನಾವು ಈಗ. ಕ್ರೀಡಾ ತರಗತಿಗಾಗಿ ಈ ಕ್ರೀಡಾಂಗಣಕ್ಕೆ ಬಂದಿದರು ಈ ವಿ ವಿದ್ಯಾಲಯದ ಕ್ರೀಡಾಂಗಣಕ್ಕೆ ಬಂದಿದೆ.
ಆಟ ಆಡಲ್ಲ ಅಥವಾ ಏನಾದರೂ ತರಗತಿಗಳಿದ್ವಾ.
ಹ್ಮ ಅದೇ ಇತ್ತು ಅದು ತರಗತಿಗೋಸ್ಕರನೇ ಬಂದಿದೀರ ಅದು ಸರು ನಮ್ಗೆ ಮೆಸೇಜ್ ಹಾಕಿ ಕಿದ್ರ ಈಗ ನಾವು ಏನೋ ನಿಮ್ಗೆ ಅಂಕ ಪಟ್ಟಿಯನ್ನು ಕೊಡ್ತೀವಿ ಬಾ ಅ ತೇಳಿದ್ರ ನಮ
ಹಾ ಹಾ ನಿಮ್ಮ ಮೊದಲ ಸೆಮಿಸ್ಟರ ಇದಾ
ಹಾ ನಮ ಹಾ ನಮ್ಮ್ ಅಂಕ ಪಟ್ಟಿಗೋಸ್ಕರ ಬಂದಿದ್ದೀವರೀ ನಾವು
ಹಾ ಹಾ ಈಗೇನು ಅಂಕಪಟ್ಟಿ ಇಸ್ಕೊಂಡ್ರ ಇನ್ನು ತಡವಾಗುತ್ತ
ಹ್ಮ್ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಲೈನ್ ಅಲ್ಲಿ ನಿಂತಿದ್ದಾರ ರೀ ಆದ್ರ ನಮ್ದ ನಮ್ಮ ಪಾಳ ಇನ್ನು ಬಹಳ ಲೇಟ್ ಟಾಗಿದೆ ರಿ
ಹ ಹಾ ನಿಮ್ಮದು ಇನ್ನು
ಇನ್ನು ಸಮಸ್ಯೆ ಇದೆ ರೀ ಇನ್ನು ಎಲ್ಲರಿಗೂ ಎಲ್ಲರ್ನು ಪರಿಕ್ಷ ಪರಿಶೀಲನೆ ಮಾಡ್ತಾ ಇದಾರಿ ಎಷ್ಟು
ಎಲ್ಲಾ ಚ ಈ ಪರೀಕ್ಷೆಗಳೆಲ್ಲ ಚೆನ್ನಾಗಿ ಆಗಿರ್ಬೇಕಲ್ವಾ.
ಚೆನ್ನಾಗ್ ಆಗಿದೆರಿ ಆದ್ರೆ ನಾವು ಕ್ರೀಡೆಯಲ್ಲಿ ಅಷ್ಟು ನಮ್ಗೆ ಆಸಕ್ತಿ ಇಲ್ಲರಿ ಯಾವದೇ ಕ್ರೀಡೆ ಆಯ್ತು ನಮ್ಗೆ ಅಷ್ಟೊಂದು ಆಸಕ್ತಿ ಇಲ್ರಿ.
ಹೇ ಲಾ ಸೆಕ್ ತೋಯಿಸ್ಬೇಕಲ್ಲ
ಕ್ರೀಡೆಯಲ್ಲಿ ಆಸಕ್ತಿ ವಹಿಸ್ಬೇಕ್ರಿ ಆದ್ರೆ ನಮಗ ಮೊದ್ಲಿಂದ ಬರ್ಬೇಕರಿ ಅದ ಕ್ರೀಡೆಯಲ್ಲಿ ಆಸಕ್ತಿ ನಮ್ಗ ಇನ್ನ ಬಂದಿಲ್ಲರಿ
ಯಾಕೆ ಮೊದ್ಲಿಂದ ಯಾಕಿಲ್ಲ ಆಸಕ್ತಿ
ನಾವ್ ಮೊದ್ಲಿಂದ ಅದ್ರಲ್ಲಿ ಪಾಲ್ಗೊಂಡಲ್ರಿ ನಾವ್ ಯಾವದೇ ಕ್ರೀಡಾಂಗಣದಲ್ಲಿ ನಾವು ಪಾಲ್ಗೊಂಡ್ ಇಲ್ಲರಿ
ಯಾಕೆ ನಿಮ್ಮ ಸಾಲೆ ಸಾಲ್
ಅದು ಕಾರಣ ಏನಂದ್ರೆ ಅದು ನಾವು ಮೊದಲು ಅಲ್ಪಸಂಖ್ಯಾತರ ಮಹಾವಿ ವಿದ್ಯಾಲಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲೆಯಲ್ಲಿ ಓದಿದ್ದೀವರಿ ನಾವು.
ಇಲ್ಲಿ ನಮ್ಮ ಇಲ್ಲಿ ಒಬ್ಬ ಗಲೀಜ ಗಲಿಜ ಸ್ನೇಹಿತ ಇದಾನೆ. ಅವನು ಬಾಳ ಗಲೀಜು ಗಲಿಜ
ಬಾಳಾ ತೊಂದರೆ ಕೊಡ್ತಾ ಇದಾರೀ ಹುಡುಗರು. ಮತ್ತ ಈ ತರ ತೊಂದರೆ ಕೊಡದಿಂದ್ರ ಹುಡುಗರು ಬೆಳೆಯೋದಕ್ಕೆ ಬಿಡಲ್ಲ ನೋಡ್ರಿ ಒಬ್ಬರು ಬೆಳೀತಾ ಇದಾರೆ ಅಂದ್ರೆ ತುಳಿಯಾಕೆ ನೋಡ್ತಾರೆ ಈಗಿನ ಕಾಲದ ಸಮಾಜ.
ವ್ಯಕ್ತಿ ಬೆಳೀಬೇಕಂದ್ರೆ ಅವನಿಗೆನ್ ಹಲ್ವಾರ ಕಷ್ಟ ಕೊಡಲು ಹಲ್ವಾರ ಜನ ಕಾಯತ್ತಾ ಕುರುತ್ತಿದ್ದಾರೆ.
ಈಗಿನ ಕಾಲದ ಜನತೆ ಹೇಗಿದೆ ಅಂದ್ರೆ ಒಬ್ರು ಬೆಳತಾ ಇದ್ದಾರೆ ಅಂದ್ರೆ ಅವ್ರನ್ನ ತುಳಿಯಕ ಕ್ಕೆ ನೋಡ್ತಾರ ನೊಡ್ರಿ ಅವ್ರ ಎಲ್ಲಾರನು ಬೆಳಸೋದಕ್ ಯಾರ ನೋಡಲ್
ನಮ್ಮ ದೇಶ ಶ ಮುಂದುವರೆಯಲಾಗಿದೆ ಇನ್ನು ಮುಂದೆ ಒಂಟಿಲ್ಲ ಹಾ ಹಾ ಈ ತರ ಜನಗಳಿಂದನೇ ನಮ್ ದೇಶ ಹಿಂದುಳದಿದು.
ಹ್ಮ್ ಒಬ್ರು ಬೆಳಿತಾ ಇದಾರೆ ಅಂದ್ರೆ ಅವ್ರನ್ನ ಈಗ್ಲ ಅವ್ರನ್ನ ತುಳಿಯಕ ಬೆಳೆಸಕ ಪರವಾಗಿಲ್ಲ ಆಗಿದ್ರು ತುಳಿಯಕ ನೋಡ್ಬಾರ್ದ್ರಿ.
ಕಾಯಗ್ತಾ ಕೂತಿರ್ತಾರ ಜನಗಳು
ಹಾ ಕೆಲವೊಂದ ಜನ ಕಾಯ್ತ ಇರ್ತಾರಿ ಅವ್ರನ್ನ ತುಳಿಬೇಕು ಅವರು ಬೆಳ್ಯಾಕೆ ಬಿಡಬಾರ್ದ ಅಂತ.
ಹಾ ಹಾಗಾಗಿ ಈಗ ಮತ್ತೆ ಏನು ಸಮಸ್ಯೆ ಇಲ್ಲ ಊಟಾ ಎಲ್ಲಾ ಚೆನ್ನಾಗ ನಡಿತಿದೆ.
ಹ್ಮ ಎಲ್ಲಾ ಚೆನ್ನಾಗ್ ನಡತಿದೇರಿ.
ಹಾ ಎ ಈಗ ಪರೀಕ್ಷೆದ ಇದು ರಿಸಲ್ಟ್ ತಗೊಂಡು ಹೋಗ್ಬೇಕ.
ಹ್ಮ ಪರೀಕ್ಷೆಯ ಫಲಿತಾಂಶವನ್ನು ತೆಗೆದುಕೊಂಡು ನಮ್ ವಸ್ತಿ ನಿಲಯಕ್ಕೆ ಹೋಗ್ಬೇಕರಿ ನಾಳೆ ಇದೆ ರೀ ಕ್ರೀಡಾಕೂಟದ ಬಗ್ಗೆ ಮತ್ತೆ ನಾಳೆ
ಮತ್ತೆ ಪರೀಕ್ಷೆ ಇದಾ ಹಾ ಈ ದಿನನಿತ್ಯ ಪರೀಕ್ಷೆ ನಡೀತಾ ಇದ್ದಾವ ಓಹೋ ಯೋಗ ಗುಣಗ ಯೋಗ ಗುಣ ಹೇಳ್ತಿದ್ರಾ ನಿಮ್ಮ ಸ ಕಾಲೇಜಿನಲ್ಲಿ.
ಹ ನಮ್ಮ ವಿಶ್ವಿದ್ಯಾಲಯದಲ್ಲಿ ಯೋಗನು ಇದೇರಿ ಯೋಗನ ಮಾಡ್ಸಿದ್ದಾರೆ ಒಂದು ವಾರಗಳ ಕಾಲ ಸತತವಾಗಿ ಯೋಗ ತರಗತಿಗಳನ್ನು ತಗೊಂಡ
ಓಹೋ ಅಂಕಂದ್ರೆ ಬಾಳಾ ಚೆನ್ನಾಗ ಆದ ಕೆಲ್ಸವಾಗಿದೆ ಅದು
ಹ್ಮ್ ಬಾಳ ಚೆನ್ನಾಗ್ ಆಗಿದೆರಿ.
ಹ ಹಾ ಯೋಗದಿಂದ ಬಹಳಷ್ಟು ಉಪಯೋಗಗಳ ಇದ್ದಾವೆ. ಯೋಗ ಮಾಡುವುದರಿಂದ ಅನೇಕ ಅನುಕೂಲಗಳಿವೆ.
ಹ ಅನೇಕ ಅನುಕೂಲಗಳ ಇವೆರೀ ಅವು ನಮ್ಮ ಬುದ್ಧಿ ಶಕ್ತಿನ ಹೆಚ್ಚಿಸ್ತದ್ರೀ ನಾವು ಓದುವುದರಿಂದ ಐತೆ ಬೇ ಅತಿ ಬೇಗವಾಗಿ ನಮ್ಮ ತಲಿಯೊಳಗೆ ಹೋಗುತ್ತೆ. ಅದು ನಾವು ಚೆನ್ನಾಗ ಓದುವುದರಿಂದ ಅತಿ ಬೇಗವಾಗಿ ನಮ್ಮ ಮೆದುಳಿಗೆ ಹೋಗುತ್ತೆ.
ಹಾ ಹಾ ಎಲ್ಲಾರು
ಅವಶಕಾಶವ ಇಲ್ಲ ಮತ್ತೆ ನಾವು ಓದದಕ್ಕ ಕುಂತ್ರೆ ಸ್ಪಷ್ಟವಾಗಿ ಅರ್ಥವಗುತ್ತರಿ ಯಾವದೇ
ಹಾ ಹಂಗೆ ನಮ್ಮ ನಮ್ಮ ಆರೋಗ್ಯ ಗುಣ ಬಹಳ ಚೆನ್ನಾಗಿ ಇರುತ್ತೆ ಯೋಗ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆ ಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಿರಂತೆ ನೋಡಿ ಕೊಳ್ಳುತ್ತದೆ ಯೋಗ ಮ ಪ್ರತಿದಿನ ಯೋಗ ಮಾ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಯಾವದೇ ರೀತಿಯ ಸಮಸ್ಯೆ ಬರಲು ಸಾಧ್ಯವಿಲ್ಲ. ಅಂತ ಒಳ್ಳೆನೆ ಒಳ್ಳೆ ಕಾರ್ಯ ಕೆಲ್ಸಕ್ಕೋಮ್ಮ ಅದು ಯೋಗ ಮಾಡುದು
ಹ್ಮ್ ಯೋಗ ಮಾಡುದದ್ರಿಂದ ದೇಹ ದಷ್ಟ ಪುಷ್ಟ ಆಗ್ತದ ರೀ
ಹಾ
ಯೋಗದಲ್ಲಿ ಹಳವಷ್ಟು ಆಲಸ ಆಸನಗಳು ಬರ್ತಾವ್ರೀ ಅದು ಯೋಗ ಇದು ಸೂರ್ಯ ನಮಸ್ಕಾರ ಆಯ್ತು. ಕೂತು ಮಾಡುವ ಅವಕಾರ ಮತ್ತೆ ವಾಯು ಆಸನಗಳು
ಹಾ ಶವಾಸನ
ಹ್ಮ್ ಶವಾಸನಾಗಿರ್ಬೋದು ಪ್ರಾಣಯಾಮಗಳು. ಪ್ರಾಣಯಾಮ ಮಾಡ್ ಮಾಡುವುದ್ರಿಂದ ನಾಡಿ ಶುದ್ಧಿ ಪ್ರ ಚೆನ್ನಾಗ ಆಗತ್ತ್ ರಿ ನೀಮ್ಮ್ ಉಸಿರಾಟ ತೊಂದರೆ ಇದ್ರೆ ಯಾವುದೇ ತೊಂದರೆಗಳ ಇದ್ರು ಅದನ್ನ ಹೋಗಲಾಡಸತದ್ರಿ.
ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೋಗಗಳಾಯ್ತು ಬರುವುದಿಲ್ರೀ ನಮ್ಗ ಅತಿ ವೇಗವಾಗಿ ಪ್ರಾಣಾಯಾಮದಲ್ಲಿ ಅತಿ ಹೆಚ್ಚು ಇದು ಅನುಲ ಮ ವಿನಾಮ ಆಯ್ತು.
ಹ ಹಾ ಎಲ್ಲಾ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುದ್ರಂದ ನಿಮ್ಮ ಉಸಿರಾಟ ಕ್ರಿಯೆಯನ್ನ ಹಾ
ಹ್ಮ್ ಹೃದಯಕ್ಕ. ಸಂಬಂಧಪಟ್ಟ ರೋಗಗಳನ್ನ ದೂರಾ ಆಗ್ತವ್ರಿ. ಹ್ಮ್ ಮತ್ತೆ ಸೂರ್ಯ ನಮಸ್ಕಾರ ಮಾಡ್ಬೇಕ್ರೀ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ ದೇಹದ ಬೆಳವಣಿಗೆ ಆಗ್ತದ್ರೀ.
ಮಾಡೋದ್ರಿಂದ ಎಷ್ಟು ಉಪಯೋಗಗಳಿವೆ ಅದರಿಂದ
ಹ್ಮ್ ಬಾಳಷ್ಟ ಉಪಯೋಗಗಳ ಇದಾವ್ರೀ.
ಹ ಹ ನಾವ ನಮಗೆ ಯಾವುದೇ ರೀತಿಯ ರೋಗಗಳು ಬರದೇ ಇರದಂತೆ ನೋಡಿಕೊಳ್ತವೆ ನಮ್ಮ ದೇಹವನ್ನು.
ಹ್ಮ್ ನಮ್ಮ ದೇಹ ದೇಹ ಚೈತನ್ಯವಾಗಿ ಇರ್ತದ್ರೀ ನಮ್ಮ ದೇಹದಲ್ಲಿ ಹೊಳಪ ಬರುತ್ತಾ ನಮ್ಮ ದೇಹದಲ್ಲಿ ಬೆಳವಣಿಗೆ ನೋಡ್ತೀವಿ ಮನಷ್ಯ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆಯ್ತು ಒಬ್ಬ ವ್ಯಕ್ತಿಯ ಗುಣಗಳನ್ನು ಹೆಚ್ಚಿಸ್ತಾರೆ ಅದು.
ಹೌದೌದ.
ಹ್ಮ್ ನಾವ್ವು ಹಿರಿಯರಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಶಿಕ್ಷಕರಲ್ಲಿ ಯಾವ ರೀ ತಿ ನಡ್ಕೋಬೇಕು.
ಹ್ಮ್ ಹ್ಮ್
ಹಲೋ
ಹಾ ಮತ್ತೆ ಮತ್ತೆನ್ ನಡೆದಿದೆ.
ಹ್ಮ್ ಮತ್ತೇನೆಲ್ಲಾರಿ ನೀವೆ ಹೇಳ್ಬೇಕು ಹೇಗ್ ನಡೀತಿದೆ ನಿಮ್ಮ್ ವಿಶ್ವವಿದ್ಯಾಲಯ ನಿಮ್ಮ್ ಕಾಲೇಜು.
ನಮ್ಮ ವಿಶ್ವವಿದ್ಯಾಲಯಲ್ಲಿ ಯಾವುದೆ ಪರೀಕ್ಷೆ ಇಲ್ಲ ಈಸರಿ.
ಹ್ಮ್ ಹ್ಮ್
ಹ ಹಾ ಯಾವದೇ ಪರೀಕ್ಷೆ ಇಲ್ಲ ನಾವ ಮತ್ತೆ ತರಗತಿಗಳು ಯತವಾಗಿ ಹಾಗೆ. ಪ್ರಾರಂಭವಾಗಿವೆ.
ಹ್ಮ್ ಯಥಯತವಾಗಿ
ಹಾ ಪ್ರತಿದಿನ ನಡೆಯುವ ಹಾಗೆ ಹಾಗೆ ನಡದಿವೆ.
ಇಲ್ಲಿ ನಮ್ಮಲ್ಲಿ ಯಾವುದೇ ಸಾಮಸ್ಯೆಗಳೇನು ಇಲ್ಲ. ಎಲ್ಲ ಆರಾಮದಾಯಕವಾಗಿ.
ಹ್ಮ್ ನಮ್ಮಲ್ಲಿನು ಸಸ್ಯ ಅದೇ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದ್ಮೇಲೆ ಮತ್. ತ್ತೆ ಪ್ರಾಕ್ಟಿಕಲ್ ಚಾಲು ಆತವ್ ಅದಾದ್ಮೇಲೆ ಮತ್ತೆ ಏಕ ವಾರ್ಷಿ
ಹಾ ಹಾ ಹೌದು.
ಏಕವಾರ್ಷಿಕ ಪರೀಕ್ಷೆಯ ಇದು ಇದು ಬಿಟ್ಟದಾರ ನೋಡ್ರಿ ಅಂಕ ಪಟ್ಟಿ ದಿನಾಂಕ. ಬಿಟ್ಟಿದ್ದಾರೆ ಯಾವ್ದ ಯಾವತ್ತಿದೆ ಅಂತ ಎಕ್ಸಾಮ್.
ಯಾವ್ಯಾವ ದಿನಕಂದು. ವೇಳಪಟ್ಟಿಯನ್ನು ಸಿದ್ಧಪಡಿಸಿ ಬಿಟ್ಟಿದ್ದಾರೆ ರಾಯಚೂರಿನ್ ಸಿಟಿಯಿಂದ್.
ಹಾ ಅದು ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಅದು ಮುಂದಿನ ತಿಂಗಳು ಹದಿನೆಂಟನೇ ತೀ ಇದು ಇಪ್ಪತ್ತನೇಯ ಹತ್ತೊಂಬತ್ತು ಡೇಟ್ ಬಿಟ್ಟಿದ್ದಾರೆ ನಾನು ಅಷ್. ನೋಡಿದಲ್ರಿ ದಿನಾಂಕ
ಹಾ ಹಾ
ನಿಮ್ಮಲ್ಲಿ ಏಕೆ
ನಮ್ಮಲ್ಲಿ ಗುಣ ಬಿಟ್ಟಿದ್ದಾರೆ ರೈಚ್ ಇನ್ನು ಲೆಟಾಗೆ ಇದಾವೆ ಅರ್ಧ ಮುಗಿದಿ ದಾವೇ ಇನ್ನು ಎರಡಷ್ಟೇ ಬಾಕಿ ಉಳ್ಕೊಂಡಿವೆ.
ಹ್ಮ್ ಹ್ಮ ನಿಮ್ಮ ವಿಶ್ವವಿದ್ಯಾಲಯದ ಕ್ರೀಡೇದಲ್ಲಿ ಬಾಳ ಮುಂದುವರೆದಿದೆ ಅಂತಲ್ರಿ.
ಯಾವುದು.
ಕ್ರೀಡಾಕೂಟದಲ್ಲಿ ನಿಮ್ ವಿಶ್ವವಿದ್ಯಾಲಯ ಬಾಳ ಮುಂದುವರೆದಿದೆ.
ವಿಶ್ವವಿದ್ಯಾಲಯ ಯಾವಾಗಲೂ ಕ್ರೀಡಾಕೂಟದಲ್ಲಿ ಮುಂದೆನೇ ಇರುತ್ತೆ.
ಹ್ಮ ಅದೇರೀ ಓದುವುದೇ ಇರ್ತೆಯಿಲ್ಲ ಹೋಗ್ತಿಲ್ಲ ಆದ್ರೆ ಕ್ರೀಡಾಕೂಟದಲ್ಲಿ ಮಾತ್ರ ಬಾಳ ಮುಂದುವರೆದಿರು
ಹಾ ಬಾಳ. ಪ್ರತಿ ವರ್ಷವೂ ನಮ್ಮಲ್ಲಿ ಚಿನ್ನದ ಪದಕ ಬೆಳ್ಳಿ ಪದಕ ತಂದೆ ತರ್ತಾರ.
ಹ್ಮ್ ಈ ವರ್ಷ ಕೂಡ ಈ ವರ್ಷ ಪ್ರಥಮ ಸ್ಥಾನದಲ್ಲಿ ಬಂದಿದೆರಿ ನಮ್ಮ ವಿಶ್ವವಿದ್ಯಾಲಯ.
ಹಾ ಹಾ ಹಾ.
ಹ್ಮ್.
ನಿಮ್ಮ ವಿಶ್ವ ನಿಮ್ಮ ವಿದ್ಯಾಲಯವು ಕೂಡ ಭಾಗವಹಿಸ್ತದೆ ಹಾಗಾದ್ರೆ
ಹಾ ನಮ್ಮ ವಿದ್ಯಾಲಯ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಭಾಗವಹಿಸತ್ರಿ ಕ್ರೀಡಾಕೂಟದಲ್ಲಿ.
ಓಹೋಹೋ.
ಹ್ಮ್.
ಯಾವುದೇ ರೀತಿಯ ಅದೆಲ್ಲಾ ಚೆನ್ನಾಗಿ ನಡೀತಿ ನಡುದಿದೆ.
ಹ ಅ .
ಹಲೋ. ಹಾ ಶರಣಯ್ಯ ಅವ್ರೇ ಹ ನಾವು ಹೊರಡುವ ಸಮಯ ಆಗಿದೆ ಈಗ. ಧನ್ಯವಾದ ಹಾ.